ಹಲೋ ಹಯ್ ಹೇಗಿದ್ದೀರಾ.
ಚೆನ್ನಾಗಿದೆ ನೀವು.
ನಾವು ಚೆನ್ನಿದ್ವಿ.
ಹೌದಾ ಏನ್ ಮಾಡ್ತಿದ್ದೀರಾ.
ನಾವು ಓದ್ತಾ ಇದ್ದೀವಿ ನೀವು.
ನಾವವು ಓದ್ತಾ ಇದ್ದೀವಿ.
ಏನ್ ಹೋದತಿದ್ದೀರಾ.
ನಾವು ಬಿಕಾಂ ಮಾಡ್ತಾ ಇದೀವಿ.
ಬಿಕಾಂ.
ಹಾ ಇವಾಗ ರಜಾ ರಜಾ ಅಲ್ವಾ ಈಗ ಊರಲ್ ಇದ್ದೀವಿ.
ಹ್ಮ್ ಯಾವಊರ್ ನಿಮ್ದು.
ನಮ್ದು ಈ ತುಮಕೂರ್ ಸೈಡ್.
ಓ ತುಮಕೂರ್ ಸೈಡಾ ಆ ಕಡೆ ಮಳೆ ಎಲ್ಲ ಬರ್ತಿದಯಾ.
ಓ ತುಂಬಾ ಇದೆ ಈಗ ಸಾಬರ ಜಿನಿ ಜಿನಿ ತರ ಉದುರ್ತಿದೆ ಪಾಪ.
ಬರೇ ರೈತರಿಗೆಲ್ಲಾ ಹಿಂಗೆ ಬಂದು ಮಳೆ ಹಾಳ್ ಮಾಡುತ್ತೆ.
ಹ್ಮ್.
ಬೇಕಾದ ಮಳೆನೇ ಬರಲ್ಲ ಪಾಪ ಬೇಡದಲ್ದಾಗ ಬರುತ್ತೆ.
ಹ್ಮ್ ಈಗ ವಾತಾವರಣನೇ ಆಗಿ ಹಂಗಿದೆ ಜೋನಿ ಅಷ್ಟೊತ್ತ ಮಳೆ ಸುರಿಬೇಕು. ಆದ್ರೆ ಜುಲೈ ಬಂದ್ರು ಮಳೆ ಬರ್ತಿಲ್ಲ ಇನ್ನುವೆ. ಹ್ಮ್ ಬಿಸಿಲು ಬೇರೆ ತುಂಬಾ ಇದೆ.
ಹ್ಮ ನಿಮ್ ಕಡೆ ಏನೇನ್ ಬೆಳಿತೀರಾ ಏನೇನ್ ಫೇಮಸ್.
ನಮ್ದ ಸಕಲೇಶ್ ಪುರ. ಆ ಕಡೆ ಕಾಫಿ ತೋಟ ಕಾಫಿ ತೋಟ ಜಾಸ್ತಿ ಮಾಡ್ತೀವಿ. ಮತ್ತೆ. ಗದ್ದೆಲ್ಲ ಮಾಡ್ತೇವಿ ಗದ್ದೆಯಲ್ಲಿ ಅಕ್ಕಿ ಅಂದ್ರೆ ಭತ್ತ, ಮೆಣಚಿನ್ಕಿ ಕಾಯಿ ಜೋಳ, ಕಬ್ಬು.
ಹಾ ಹೌದು.
ಮತ್ತೆ ಶುಂಠಿ ಬೆಳಿತೀವಿ.
ನೀವು ಶೇಂಗಾ ಬೆಳೆಯವ್ವಾ.
ಹ ಹಾ ಶೇಂಗೆಲ್ಲ ಬೆಳೆಲ್ಲ ನೀವ್ ಬೆಳಿತೀರಾ.
ಹಾ ನಮ್ಮ್ ಕಡೆ ಶೇಂಗಾ, ಹತ್ತಿ. ಮತ್ತೆ ಬೆಳ್ಳಿ ತರ ಬೆಳೀತಾ ಗೊತ್ತಾ ನಿಮಗೆ ಕುಂಬಳಿಕಾಯಿ, ಕಲ್ಲಂಗರಿ. ಗರ್ಬ ಅವೆಲ್ಲಾ ಫೇಮಸ್ ನಮ್ ಕಡೆ ನಮ್ ಕಡೆ ಏನಂದ್ರೆ ಮಣ್ಣು ಫಲವತ್ತತೆಯಿಂದ ಇದೆ ಅವನೆಲ್ಲಾ. ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅದು. ಲ್ಲ ನಿಮ್ ಸೈಡ್ ಯಾವಾಗ್ಲು ಮಳೆ ಅಲ್ವಾ.
ಹ ಹಾ ಹಂಗಾಗಿ ಬೆಳೆಯದು ಕಷ್ಟ.
ಶುಂಠಿ ಹೇಗ್ ಬೆಳಿತೀರಾ ನೀವು.
ಅದೇ ಬೇಸಿಗೆಗಾಲದಲ್ಲಿ ಬೆಳಿತೀವಿ ಅಲ್ಲಿ ಅದಕ್ ಮಳ ಏನ್ ಬೇಡ ಜಾಸ್ತಿ. ಹಂಗಾಗಿ ಬೇಸಿಗೆಗಾಲದಲ್ಲಿ. ಶುಂಠಿ ಬೆಳಿತೀವಿ ಮಳೆ. ಈಗಾಲದಲ್ಲಿ ಭತ್ತ ಬೆಳಿತೀವಿ ಭತ್ತಕಂದ್ರೆ ತುಂಬಾ ಗದ್ದೆ ತುಂಬಾ ನೀರು ಇರ್ಬೇಕಲ್ಲಾ.
ಹಾ ಆಯತ
ಹಂಗಂಗ ಬರ್ತಾ ಬೆಳತಿವ ಆಟೆ ಮೇಲೆ ನಿಮ್ ಶೇಂಗಗೆಲ್ಲ ಬೆಳಿತೀರಲ್ಲ ಅದಂಗ ಬೆಳಿತೀರಾ ಅದ ಜಾಸ್ತಿ ನೀರೆಲ್ಲ ಬೇಡ್ವಾ
ಒಂದ್ ಮೂರ್ ಟೈಮ್ ಇಟ್ರೆ ಸ ಒಂದ್ ಎರಡ್ ಟೈಮ್ ಇವಾಗ ಮಳೆಗಾಲದಲ್ಲೇ ಅಲ್ವಾ ನಾವು ಶೇಂಗಾ ಪಡಿಯೋದುದು ಜಾಸ್ತಿ ಇವಾಗ ಬಿತ್ತತ್ತು ಮಣ್ಣಾ ಗೆಯಿಸ್ತೀವಿ ಗೇಯ ಅಂದ್ರೆ ಗೊತ್ತ ಹಸು ಹಸಿ ಇರುತ್ತಲ್ವಾ
ಹ
ಹ ಎತ್ತಿನಂಗಡಿಯಿಂದೇ ನೇಗಿಲು ಅಂತ ಬರುತ್ತೆ
ಓ ಉಳ್ ಉಳ್ಸದು ನಾವು ನಾವು ಉಳ್ಸದು ಅಂತ
ಹೌದಾ ಅದ್ರಿಂದ ಉಳಿಸ್ಬಿಟ್ಟು ಆ ನಾವು ಕಡ್ಲೆ ಬೀಜನ ಕಡ್ಲೆ ಶೇಂಗಾ ಇರತ್ತಲ್ಲಾ ಅದನ್ನ ಸುಲಿತೀವಿ ಇಲ್ಲಾ ಅಂದ್ರೆ ಇಲ್ಲಾ ನಮ ಕೈಲಿ ಆಗಲ್ಲಪ್ಪಾ ಅಂದ್ರೆ ಮಿಷಿನ್ ಗೆಲ್ಲಾದ್ ಹಾಕ್ಸ್ತೀವಿ ಅದ್ರಲ್ಲಿ ಬೀಜಗಳು ಇರ್ತವೆ ಮೀಡಿಯಮು ದಪ್ಪ ಸಣ್ಣ ಅಂತ ಎಲ್ಲ ಅವನ್ನೆಲ್ಲಾ ಡಿವೈಡ್ ಮಾಡಿ
ಹ
ಅದ್ರಲ್ಲಿ ನಮಗೆ ಮೀಡಿಯಮ್ ಮತ್ತೆ ದಪ್ಪ ಇರೋನ ಅದ್ರಲ್ಲಿ ಜಾಸ್ತಿ ದಪ್ಪ ಇರೋ ನಾವು ಬಿ ಬಡದು
ಹ ಎಂದಿಕೆ
ಅದು ವೇಸ್ಟ್ ಆಗ್ಬಿಡತ್ತೆ
ಓಹ ಆಮೇಲೆ ಬೆಳೆ ಅದು ಬರಲ್ಲ
ಹಾ ಹೌದು ಕೆಟ್ಟ ಹೋಗ್ತವೆ ಒಂದೊಂದ್ಸರಿ
ಹ್ಮ
ಅದನ್ನ ಬಿತ್ತುತ್ತೇವಿ ನಾವು ಟ್ಯಾಕ್ರಿಲಿ ಮಿಷಿನ್ ಇದೆಯಲ್ಲ ಅದ್ರಲ್ಲಿ ಬಿತ್ತ ಬಿಟ್ಟು ಆಮೇಲೆ ಇವಾಗ ಮಳೆಗಲ್ಲ ಅಲ್ವಾ ಒಂದ್ ಹದ್ನೈದಿಂದ ವರ್ಷ ಗೆ ಮಳ್ಕ ಹೊಡಿತವೆ ಅಂದ್ರೆ ಬಳ್ಳಿ ಇದು ಬರುತ್ತೆ ಬಳ್ಳಿ
ಮಳ ಆ
ಹಳ್ಳಿ ಹೊಡಿತಾ ಇರುತ್ತೆ
ಹ
ಒಂದ್ ಮೂರ್ ತಿಂಗ್ಗಳಾದ್ಮೇಲೆ ಕೇಳ್ತವಿ ಅದನ್ನ
ಹ್ಮ್ ಅದಕ್ ಮೂರ್ ತಿಂಗಗಳ ಅಷ್ಟೇ ಸಾಕ
ಹಾ ಸಾಕು ಮೂರ್ ನಾಲ್ಕ್ ತಿಂಗಳು
ಹ್ಮ್ಮ ನಮ್ದ ಭತ್ತ ಅಷ್ಟೇ ಸ್ಟಾರ್ಟಿಂಗ್ ಬತ್ತ ಬತ್ತದ ಬೀಗದ ಭತ್ತ ತಗೋ ಕೊತಿವಿ ನಾವು ನಾಳೆ ಇದು ಅದ ನಾವು ಸಸಿ ಬರ್ಲಿ ಅಂತ ಬ್ರೀಡ್ ಮಾಡ್ಬಿಟ್ಟು ಅದಕ್ಕೆ ಹಿಂಗೆ ಸುರಿ ಹಂಗೆ ಅಂದ್ರೆ ತೆ ತೆಳ್ಳದು ಹಂಗ ಹಂಗೆ ಸುರಿತಿವಿ ಸೂರ್ಯಕ ಫಸ್ಟ್ ನೆನೆಸ್ಬೇಕು ಯಾಕಂದ್ರೆ ಇಲ್ಲನೆ ಭತ್ತದಲ್ಲೆಲ್ಲ ತೇಲುತ್ತೆ ನೀರೆಲ್ಲಾ ಇರುತ್ತ ತುಂಬ ಗದ್ದೆ ಹಂಗ ತೇಲೆ ಅಂತೇಳ್ಬಿಟ್ಟಿ ಹಿಂಗೆಲ್ಲಾ ಸುರಿದಿ ಒಂದು ತುಂಬಾ ದಿನ ಆದ್ಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಒಂದು ಇಪ್ಪತ್ತು ದಿವಸ ಆದಮೇಲೆ ಅದು ಸ್ವಲ್ಪ ಸಸಿ ಥರ ಬರುತ್ತೆ ಒಂದು ಒಂದ ಸ್ವಲ್ಪ ಉದ್ದ ಅ ಅದನ್ನ ಅದೆಲ್ಲ ಕಿತ್ ಬಿಟ್ಟು ನಾವು ನಡ್ತಿವಿ
ಹಾ
ಅ ಸ್ವಲ್ ಸ್ವಲ್ಪ ತಗೊಂಡಿ ಇಡೀ ಗದ್ದೆಗೆಲ್ಲ ನಟ್ತೀವಿ ನಟ್ಟ ಆದ್ಮೇಲೆ ಅದ ಬಟ್ ನೀರಿರಲೇಬೇಕು ನೀರಿಲ್ಲ ಅಂದರೆ ಅದು ಬರಲ್ಲ ಅದಕ್ಕೆ ತುಂಬಾೇ ಇರಬೇಕು ಅದಾದ್ಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಟು ಗೊಬ್ಬರ ಎಲ್ಲ ಹಾಕ್ತೀವಿ
ಹ್ಮ್
ಗೊಬ್ಬ್ರ ಎಲ್ಲ ಹಾಕಾದ್ಮೇಲೆ ಕಳೆ ಅದ್ರಲ್ಲಿ ಕಳೆ ಜಾಸ್ತಿ ಬರುತ್ತೆ ಅದನ್ನ ಅವೆಲ್ಲ ಕಿತ್ಬಿಟ್ಟು ಎಲ್ಲಾ ನೀಟ್ ಮಾಡ್ಕ ಹಕ ಲಾಸ್ಟಕ್ ಬೆಳೆ ಬಂದ್ ಆದ್ಮೇಲೆ ನಾವು ಅದಕ್ ಪೂಜೆ ಮಾಡ್ತೀವಿ ಫಸ್ಟ್
ಹ್ಮ್
ಬಂದಾದ್ಮೇಲೆ ಅದು ಬೆಳೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ಪೂಜೆ ಮಾಡ್ತೀವಿ ಪೂಜೆ ಮಾಡದ್ಮೇಲೆ ಫುಲ್ಲು ಗದ್ದಲಿರೋ ನೀರೆಲ್ಲ ಬಿಟ್ಟ ವಿ ಯಾಕಂದ್ರೆ ಕುಯ್ಯವಕ ಕಷ್ಟ ಆಗುತ್ತೆ ಗದ್ದೆ ಕೆ ಹೆಸರ ಇದ್ರೆ ಉಂಂಡ್ಕಾಣುತ್ತೆ ಅಂತೇಳ್ಬಿಟ್ಟು ಫುಲ್ಲು ನೀರೆಲ್ಲಾ ಬಿಡ್ತೀವಿ ನೀರ್ ಬಿಟ್ಟ ಆದ್ಮೇಲೆ ಅದನ್ನ ಒಂದ್ ದಿವ್ಸ ಸೈೀಡೆಲ್ಲ ಕುಯ ಅಂದ್ರೆ ಕೌಲೆ ಎಲ್ಲಾ ಮಾಡಿ ನೀರ್ ಬಿಟ್ಟಿ ಒಂದಿನ ಕುಯತೀವಿ ಅದನ್ನು ಆ ಮಿಷ ಈಗ ಮಿಷೀನ್ ಇದೆ
ಹೌದು ಇವಾಗ ಮಿಷಿನ್ ಮಂದಿದೆ ಅವಾಗ ಏನ್ ಮಾಡೋದು ಪಾಪ ಜನಗಳುಗಳು
ಅವಾಗೆಲ್ಲ ನಾವೇ ಅಂದ್ರೆ ನಮ್ ಮೂರಲ್ಲಿ ಜನಗಳ ಇರ್ತವೆ ಮುಯ್ಯಾಳ್ತರ ಮಾಡ್ಕಳ್ವಿ ಅಂದ್ರೆ ಮುಯಾಳ ಅಂದ್ರೆ ನಮ್ಮ್ ಮನೆಗ್ ಬಂದ ಬಂದಿರ್ತಾರೆ
ಹಾ ಓ ಆ ತರಾನ ಒಪ್ಪಂದದ್ದ ತ್ತೆಗೆ
ಹಾ ಅದೇ ಮುಯಹಳಂತು ಅದು ಗದ್ದೆಲ್ಲ ಕೊಯ್ತೀವಿ ಗದ್ದೆಲ್ಲ ಕುಯ್ದಾದ್ಮೆ ಅದನ್ನ ಒಂದ್ ವಾರ ಒಣ್ಗಾಕ್ ಬಿಡ್ಬೇಕು ಅಲ್ಲೇ ಗದ್ದೆಲ್ಲಾ ಒಣ್ಗಕ್ ಬಿಡ್ತಿೀವಿ ಹ ಭತ್ತನ್ ಗದ್ದೆಲ್ಲ ಒಣಗ ಪೈರ್ ಸಮೇತ ಬ ಒಣ್ಗಾಕ ಬಿಿಡ್ತವಿ ಆ ಒಣ್ಗಾದ್ಮೇಲೆ ಒಂದ್ ವಾರ ಬಿಟ್ಟ ಹಟ್ಟಿ ಗದ್ದೆಯಿಂದ ನಮ್ಮ್ ಮನೆಗೆ ತಗೊಂದ ಹಾಕ್ತಿೀವಿ ಅಂದ್ರೆ ಮನೆ ಹತ್ರ ಫುಲ್ ದೊಡ್ಡ ಹಟ್ಟಿ ತರ ಇರುೆ
ಹೌದೌದು
ಅಲ್ಲಿ ತಗೊ ಬಂದ
ಅದು ಮಳೆಲ್ಲ ನದ್ರೆ ಏನಾಗಲ್ವಾ
ಮಳೆಯಿಂದ ಏನಂದ್ರೆ ಬತ್ತೆ ಎಲ್ಲ ಹೋಗುತ್ತೆ ಅಂದ್ರೆ ನಾವು ಕುಯ್ದ ಆ್ಮೇಲೆ ಇದು ಒಣ್ಗ ಹಾಕಕ್ ಹಾಕಿ ಇರ್ತಿವಲ್ಲಾ
ಹ್ಮ್
ಆಗೇನಾದ್ರು ಮಳೆ ಬಂದ್ರೆ ನಮ್ ಪತ್ತೆ ಎಲ್ಲಾ ವೇಸ್ಟ್ ಆಗುತ್ತೆ ಯಾಕಂದ್ರೆ ಮಳೆ ಬಿಟ್ಟ ಬಿದ್ದಿ ಬಿದ್ದಿ ಅದು ಭತ್ತ ಕೆಳಕ್ ಉದರುತ್ತೆ ಎಲ್ಲಾ ಮಣ್ಣಿಗೆಲ್ಲಾ ಉದರುತ್ತ ಹಂಗಾಗ ವೇಸ್ಟ್ ಆಗುತ್ತೆ ಅದ್ ಮಳೆ ಬದಕಿಂತ ಮುಂಚೆನೆ ಹೆಂಗು ಮಾಡ ಮುಂದ
ಅದು ಭತ್ತ ನೀವು ಕೊಯಿಬೇಕ್ರೆ ಒಣ್ಗಿರುತ್ತಾ ಏನ್ ನಿನ್ನ ಹಸಿ ಇರುತ್ತಾ ಏ ನಾವ್ ಒಣಗಿಸ್ಬೇಕು ಹಾ ಹಾ
ಆಮೇಲೆ ಮನೆಗೆ ತಗೊಬಂದು ಹಾಕ್ತಿೀವಿ ಮನೆಗೆ ತಂದು ಹಾಕಾದ್ಮೇಲೆ ಈ ಫಸ್ಟು ನಾವ ಏನು ಮಾಡ್ತಿದ್ವಿ ಅಂದರೆ ಇದಕ್ಕೆ ಹರ್ಡ್ತಿವಿ ಕಣ ಫುಲ್ ಹರ್ಡಿ ಆ ಭತ್ತನ ಅಹ ಟ್ಯಾಕ್ಟ್ರ ಅಲ್ಲಿ ಉಳಿಸಸ್ತಿದ್ವಿ ಇಲ್ಲಾಂದ್ರೆ ಎತ್ತಿಗೆ ಒಂದ ಉಪ್ಪು ಕಲ್ಲ ಹಾಕೊಂಡ್ಬಿಟ್ಟು ಸುತ್ತ ಉಳಸ್ತಾ ಇದ್ವಿ
ಹಾ ಹಾ
ಆದ್ರೆ ಈಗ ತೊಂದ್ರನೇ ಇರಲ್ವಲ್ಲ ಮಿಷಿನ್ ಬಂದಿದೆಯಲ್ಲ ಒಂದೇದ ಇಷ್ಟ ಮಿಶಿನಿಿಗೆ ಕೊಟ್ಟಿ ಆಮೇಲೆ ಭತ್ತ ಎಲ್ಲ ಸಪ್ರೇಟು ಇದೆಲ್ಲ ಹ ಇಲ್ಲಲ್ಲ ಸಪ್ರೇಟ್ ಮಾಡಿ ಹುಲ್ಲೆಲ್ಲ ಫುಲ್ ಕಂತೆ ಕಟ್ಟಿ ಕಂತೆ ಕಟ್ಟಿ ಜೋಡಸಿ ಇಟ್ಕೋತೀವಿ ಪ್ರಿಸರ್ವ್ ಮಾಡಿ ಇಟ್ಕೋತೀವಿ
ಹ್ಮ್
ಆ ಪ್ರಿಸರ್ವ್ ಮಾಡಿರೋದ ಹಸುಗಳಿಗೆ ಕೊಡ್ತೀವಿ ನಮ್ಮ ಮನೇಲಿ ಹಸುಗಳಿದ್ರೆ ಹಸುಗಳ ಮಾಡ್ತವಿ ಇಲ್ಲ ಅಂದ್ರೆ ಬೇರವ್ರಗ್ ಮಾಡ್ತ
ಅಯ್ಯೋ ಇವಾಗೇನು ಎಲ್ಲಾ ನಮ ನಮ್ದೇ ಏನು ಹೊಸನೆೇ ಬೇಕಾಗಿಲ್ಲ ಇವಾಗ ನೀ ಹಊಲಕ್ಕೆ ಹಳಕ್ಕೆ ಏನು ಎಲ್ಲಾ ಇವಾಗೆಲ್ಲಾ ಮೆಷಿನ್ಸ್ ಟ್ಯಾಕ್ ಬಂದಿದ್ದಾವೆ ಹುಳಕ್ಕೆ ಅಲ್ವಾ ಹಾ ಏನ್ ಪಾತ್ರ ತಳನ ಇನ್ನು ಎಲ್ಲ ಬಂದಿದ ಅಂತ ಇನ್ನೇ ನೀವು ಅಗ್ರಿಕಲ್ಚರ್ ಬಗ್ಗೆ ಬರೋದ್ ಕಷ್ಟನ
ಹ್ಮ್ ಮೊದ್ಲೆೇ ಜನ್ಗಳು ಸೋಂಬೇರಿ ಫುಲ್ ಕೆಲ್ಸ ಮಾಡ್ದ ಲೇ ಹಂಗಂಗಗೆ ಸುಮ್ ಸುಮ್ನೆ ಏನೋ ಮಿಷಿನ್ ಬಂದಿದೆ ಅಂತ ಹಂಗಂಗಗೆ ಇರ್ತ
ಹಾ ಇವಾಗ ನೋಡಿ ಕಳೆ ತೆಗ್ಯೋದು ಆಗಲ್ಲ ಅಂತೇಳಿ ಈ ಕಳೆ ತಗ್ಗೆ ಮೆಷೀನ್ ಬಂದಿದೆ ಅಲ್ವಾ ಜನ್ಗಳು ಪಾಪ ಎಷ್ಟೋ ಜನ ದುಡ್ಕಂತರ್
ಅದಂತೂ ನಿಜ ಮತ್ತ ನಮ್ಮಂತ ಇ ಎಲ್ಲ ಸುಮ ಜನ ರೈತರು ಕೆಲ್ಸಕ್ಕೋಸ್ಕರ ಪರದಾಡೋರು ಇರ್ತಾರೆ ಅಂದ್ರೆ ಒಬ್ರು ಮನೆ ಕೆಲ್ಸಕ್ ಹೋದ್ರೆನ ಅವ್ರ ಮನೆ ನೆ
ಹಾ ನಿಮ್ ಕಡೆ ತೆಂಗಿನ ತೋಟ ಅಡಿಕೆ ತೋಟ ತೊಟ ಅದೆಲ್ಲ ಇಲ್ವಾ
ಆ ಅವೆಲ್ಲ ಬೆಳೆಯಲ್ಲ ಆದ್ರೆ ಮನ್ ಮನೆಗ ಒಂದೊಂದಂದು ಹಾಕೋತಿವಿ ಅಷ್ಟೆ ಹಾಕಿರ್ತಾರೆ ಆವಾಗ ಅಜ್ಜ ಅಜ್ಜಿ ಹಾಕ್ಕಿದ್ದಿರ
ಎಷ್ಟ ಎಷ್ಟು ಹಾಕಿರ್ತೀ ಒಂದ್ ಐನೂರ್ ಆರ್ನೂರ ಅಷ್ಟು
ಹ ಹಂಗಲ್ಲ ನಾವು ಅಂದ್ರೆ ಮನೆ ಮುಂದೆ ಒಂದೊಂದ ಎರಡೆರಡು ಹಾಕಿರ್ತೀವಿ
ತ್ತನ್ನ ಅಯ್ಯೋ ನಮ್ ಕಡೆ ಅದೇ ಫೇಮಸ್ ಅಲ್ವಾ ತೋಟಗಳೇ ಫೇಮಸ್ ನಮ್ ಸೈಡ್ ಹೌದು ತೋಟನ ಫೇಮಸ್ ಒಂದು ಒಬ್ಬೊಬ್ರು ಸಾವಿರ ಎರಡ್ ಸಾವಿರ ಹಾಗೆಟ್ಟಿರ್ತಾರೆ ತೆಂಗಿನ ತೋಟ ತೆಂಗಿನ ಗಿಡನೇ ಆಗಿ ಇಲ್ಲಿ ಅಡಿಕೆ ಗಿಡನ ಇರ್ಲಿಲ್ಲ ಹಾಗೆ ಇಟ್ಟಿರ್ತಾರೆ
ನಿಮಗ್ ಸಮ್ಮರ್ ಅಲ್ಲಂತೂ ಒಳ್ಳೆ ಲಾಭ ಬರುತ್ತಲ್ಲ
ಹ್ಮ ಹೌದು
ಹ ಹ್ಮ್ ಹ್ಮ್ ಅಡ್ಕೆನು ಆಗ್ತೀರಾ
ಹ
ಅಡಕೆ ಅಡಕೆ ಗಿಡ
ಹಾ ಅಡ್ಕೆ ನಿನ್ ಸೈಡ್ ಇರೋರೆಲ್ಲ ಬಂದು ತಕೊಂಡ್ ಹೋಗ್ತಾರೆ ಗೊತ್ತಾ ಅಡ್ಕೆಗಿಡನ
ಹ ಗೊತ್ತಾಯ್ತು ನಮ್ ಸೈಡ್ ಎಲ್ಲ ಬರ್ತಿರ್ತಾರೆ ಆ ಕಡೆ ಇಲ್ಲಿ ನಮ್ಮ್ ಊರಿಗೆ ಈಗ್ ಈಗ‌ ಅಡಿಕೆ ಗಿಡಗಳು ಆಗ್ತಿದಿದ್ದಾರೆ ನಿಮ್ಮೂರ್ ಸೈಡ್ ಎಲ್ಲ ನೋಡ್ಬಿಟ್ಟ ಅದು ಜಾಸ್ತಿ ಕೆಲಸ ಇರಲ್ಲ ಅಂತ
ಹೌದು ಕೆಲ್ಸ ಇರಲ್ಲ ಇನ್ನೇನು ನಾವ್ ನಾವು ಒಂದ್ ಐದ್ ವರ್ಷ ಬೆಳೆಸ್ಬಿಟ್ರೆ ಸಾಕ ಆಗ್ಬಿಡುತ್ತ ಅವ ನ ಹಾ ಆಮೇಲೆ ಹೀಗೆ ಯಾರಾದ್ರರು ಬಂದು ಕಾಂಟ್ರಾಕ್ಟ್ ಮಲೆ ತಾಕೊಂಡ್ ಹೋಗ್ತಾರೆ ಅಲ್ವಾ ಎಷ್ಟು ದುಡ್ಡು ಗೊತ್ತಾ ಅದೆ ಎಷ್ಟು ಇವಾಗ ರೇಟ್ ಆಗಿದೆ ಅಡಕೆ ತೆಂಗಿ ಅಯ್ಯೋ ತೆಂಗಿನ್ಕಾಯಿ ಎಷ್ಟು ರೇಟ್ ನೋಡಿ
ಹ್ಮ್ ತೆಂಗಿನಕಾಯಿ ಈ ಬೇಸಿಗೆಗಾಲದಲ್ಲಿ ಜಸ್ಟ್ ಎಳನೀರು ಕುಡಿಯಕ ಒಂದಕ್ಕೆ ಐವತ್ತು ರೂಪಾಯಿ
ಐವತ್ತು ರೂಪಾಯಿ ಎಪ್ಪಾ
ನಿಮ್ ಕಡೆ ಆದ್ರೆ ಹೆಂಗ ನಿ ನಿಮ್ದೇ ತೋಟ ಇರುತ್ತೆ ಕುಡ್ ಕುಡುಕೋತೀರ ಅದು ಎಳನೀರು ಮೇಲೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಹೊಟ್ಟೆ ನೋವಿಗೆಲ್ಲ ಅಂದ್ರೆ ಹ್ಮ್ ಹೊಟ್ಟೆ ನೋವು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೇದು
ಹೌದು
ಇದಾಗ ನಾವು ಹೊರ್ಗಡೆ ಕುಡಿತೀವಿ ನೀವು ಅದನ್ನೇ ಬೆಳಿತೀರಾ
ಮತ್ತೆ ಏನ್ ಸಮ ಇಲ್ಲ ನಮ್ ಸೈಡ್ ಆತರ ಎಲ್ಲಾ ಇಲ್ಲ ನಮ್ ಸೈಡ್ ಮಳೆನೇ ಆಗರಲಲ್ಲ ನಿನ್ ಸೈಡ್ ಹಂಗಗೆ ಯಾವಾಗ್ಲೂ ವೆದರ್ ಕೋಲ್ಡ್ ಇರಲ್ಲ
ಅಕ್ಕಡೆ ಬಿಸಲು ಜಾಸ್ತಿನ
ಮಳೆ ಎಲ್ಲಾ ಮೀಡಿಯಂ ಮೀಡಿಯಂ ಇದೆ
ಹ
ಮತ್ತೆ
ಮತ್ತೆ ನಾವು ಅಡಿಕೆ ಗಿಡ ಹಾಕಣ ಅಂತಿದೀವಿ ಹಂಗೇನಾರ ಆದ್ರೆ ನೀವು ಬೆಳತಿರಲ್ಲ ಮಾರ್ತೀರ ತಾನೆ
ಹಾ ಸಸಿ ಎಲ್ಲಾ ಇದ್ದಾವೆ ಎಲ್ಲ ಕೇಳಿ ಕೊಡ್ತೀವಿ ಯಾವಾಗಾದ್ರೂ ಹಾಕ್ಬೇಕ್ರೆ
ಹ ಸರಿ ನಾವು ಹಾಕಣಂತ ರೆಡಿ ಮಾಡ್ತಿದ್ದೀವಿ ನೀ ನೀವಗ್ ಸಿಕ್ ಅ ಒಳ್ಳೇದಾಯ್ತು ಕನೆಕ್ ನಾವು ಕಾಲ್ ಮಾಡಿದ್ ಒಳ್ಳೆದಾಯ್ತ
ಹೌದು
ಹ ಹ್ಮ
ಸರಿ ಬಾಯ್
ಹಾ ಸರಿ ಬಾಯ್
ಹ್ಮ